ಹಲೋ ಆರಾಮ ಹಲೋ
ಹಲೋ
ಹಲೋ
ಹಲೋ
ಹಲೋ
ಯಾರ
ಹಾ ಚಲ್ದ್
ಏ ಏನಂತ ಕೊಟ್ಟಿ
ಸತ್ತು ಬರ್ತಾವ ತತ್ತ ಮಾಡ್ ಹ ಐದು ಹತ್ ಬರ್ತವ್ ಸಾಕ್ ತ ಜೀವನ ಸಾಕ ನ ಎಲ್ಲೋ
ಹಲೋ ಏನಂತ ಏನಂತ
ಏನಿಲ್ಲ ಹುಡಿಯಾರ ಮಾಡಳೆನಾ ಹುಡಿಯರ್ ಮಾಡೆನಾ
ಹ
ಎರಡೆ ಬರ್ತ ನಂತಲ್ಲ ಹಾಸ್ಟಲಿ
ಏ ಅಪ್ಪ ಆಯ್ತ್ ಹಾಕ್ ಬಾರೊ ಸುಮ್ನೆ ಹಯ ಮ ಕಂ ಬಳ ಕಡೋ ಹಾ ಹಾ ನಾವು ನಾವು ಇರೋದ್ ಡಾಕ್ಟರ್ ನಾವು ಎಣ್ಣಗ ಚಿಕ್ಕಳಾವು.
ತ
ಹಾಗಯಿ
ಜವಾ ಸ ರೆಡ್ಡಿ ಹಾಸ್ಟೆಲಿಗೆ ಬರತ್ತ್ ಅಂತ ಅಲ್ಲ ರೆಡ್ಡಿ
ಹಾ
ಹಾಸ್ಟಲಿ ಬರ್ತಾನಂತಲ್ ಮಲ್ಯ ಅಂ
ಆವಾಗ ನಾಳೆಗೆ
ಗೊತ್ತಿಲ್ಲ ನಾಳಿದ್ದ್ ಬರ್ತನಂತೆ
ದೂರ ಆತ್ರ ನೀವ ಹೋಗ್ ಬರಕ್ ಬರ್ತ ನಾನು
ಹ ಬೈಕ್ ತರುತ್ತಾನೆ ಅಂತ
ಹಾಸ್ಟೆಲ್ ಇರತಾನೊ ಬೈಕ್ ತರ್ತಾನೊ?
ಹ್ಮ್
ನಿ ಆಸ್ತ ಮಾಡಳ ಉಗ
ಮೈನಾರಿಟಿ ಏನ್ ಆಗಲ್ಲ ನಿಮ್ದ್
ಹ್ಮ
ಬಷೆ ಮಗ್ಸಮ
ಆಗ್ತನಿ ಬರ್ಲೆ
ಹಾಸ್ಟಲ್ ಅಲ್ಲಿ ಬಿಡ್ಲಿ ಸುಮನ್ ಅಪ್ಲಿಕೇಶನ್ ಹಾಕಿ ತಂದ ಕೊಟ್ಟ ಬಿಡ್ಬೇಕು ಇಟ್ಕೊತ್ತಾರ. ಹ್ಮ್
ಹ್ಮ್ ಇಟ್ಕೋಂತಾರ
ಹಾ ಯಾಕ್ ಇಯಪ್ ಈಗ ತನ್ ಕೊಡ್ಬೇಕ್ ತನ್ ಕೊಡಂಗ ಈಗ ವಾರ್ಡನ್ ಚೇಂಜ್ ಆಗ್ತಾರ್ ಈಗ ಮೊದ್ಲಿಂದನೆ ಬರ್ತೆನ್ ವಿಷ
ಗೊತ್ತಿರೋ ಏನು ಹಾಕಕ್ನ
ಪಡ ಮತ್ತೆ ದೌಡು ಅವಾಗ ಬಿಟ್ರೆ ಅವಾಗ ಹಾಕ ಹೋಗತ್ತಾನ
ನಿಮ್ಗ್ೊತ್ತೆದುಾವಾಗ್ಬಟ್ಟ ಸ
ನಾ ಹೇಳನಪ್ಪ ಬಿಟ್ರ ಅಂತ ಮಾತ್ ಕೇಳಿಲ್ಲ ಅವು ಮ ಇವ ಹೇಳನಪ್ಪ ಮಲ್ಯಸ ಇವ್ರಿಗೆಲ್ಲ ಹೇಳಿದೆ ಮಾತ್ ಕೇಳಿಲ್ಲ ಬಿಟ್ಟಿಲಿನ ಬಿಟ್ಟಲ್ಲಿ ಮುಂದ ಬಿಡ್ತಾರಂದ್ರ ಶು ಕಾಾಲಜ ಹಾಸ್ಟಲ್ ಚಾಲೂ ಮಾಡಸ
ಹ್ಮ ಚಾರ್ ಮಾಡ್ಸ ತಿಂಗಳಿಗೆ ಮೂರ್ ಸಾವಿರ ಕೊಡು
ಯಾರ ಕೊಟ್ಟ ಕರೆಕ್ಟ್ ಕೊಟ್ಟ
ಅದಲ್ಲ ಇದು ಹಾಸ್ಟೆಲ್ದಾಗ ಆರಾಮ ಇರ ಸೈಪಂಡ ರೊಕ್ಕ ಬ ಸ್ಟೈಪ್ ಸ್ಟೈಪಂಡ ರೊಕ್ಕ ಬಂದ್ರ
ಹ್ಮ್ ಹಂಗಂತೆಂ ಎಪ ರಕಾಯ ಬುಧವಾರ ವರ್ತಾಯ
ಯೋಗ ಪರದ
ಹ ಹ್ಮ ಬಿರಿಯಾನಿ ತಿನ್ನಾಕ್ ಹೋಗತಿವಿ ಬಟ್ ಇತವ ನಮ್ಮ ಮೊದ್ಲೆ
ಹ್ಮ್ ತವ ತವಾ
ಹ್ಮ್ ಬರದ ಮೂರ್ ಸಾವಿರ ಬರ್ತೊಂಡ
ಎರಡು ೋಟೆಗೆ ಅಷ್ಟ ಮೂರ್ ಸಾವಿರದ ಒಂಬೈನೂರ
ಆಾ
ಎಷ್ಟು ಬರ್ತಾವ ಟೋಟಲ್
ಮೂರವರಿ
ಮೂರ್ ಸಾವಿರದ ಒಂಬೈನೂರು
ಯಾರು ನಿಂಗಾ
ನಿನದು
ನನಗ ಮೂರ್ ಸಾವಿರದ ಎಂಟನೂರು
ನಮ್ಮ ನಾಕು ಸಾವಿರ ರ
ನಾಲ್ಕು ಬರ್ತ ಕೆಂಟಲ್ನ ಹೋಗ ಒಂದು ಎರಡುನೂರು ರೂಪಾಯಿ ಮುನ್ನೂರು ರೂಪಾಯಿ
ಹಾ
ಮೂರ್ ಸಾವಿರ ಎಂಟುನೂರ್ ಬಂದು ನಾಕಕ್ ಸಾವಿರ ಆತ ಸುದ್ದೆ
ಅಲ್ಲ ಹ ಹೌ
ಮತ್ತನ್ ಅಡಸ ಮತ್ತೆ ನಡ್ಸಂದೆ
ಒರೆದು ಹ ಹ
ಮಳೆ ಸಾಪ ಆಗ್ತ ನವ
ಆಾ
ಮಳೆ ಸ್ನ್ಯಾಪ್ ಹಾಕ್ತಾನೆ
ನಾ ಸತ್ತ ಅಲ್ಲ ಅದ್ರೊಳಗೆ
ಮುಂಜೆ ಸಂತನ ಸ್ನ್ಯಪ್ ಹಾಕ್ಕದ್ರ ಇರ್ತನಾ
ಹಾ ಹಾ ಯಾರನ್ ಡೆತ್ ಆದ ಆದ್ರ ಹೋಗಿ ಹಳದಾಗಗ್ತೇನ
ಹ್ಮ್ ಯಾರ ಸತ್ನಂತಲ್ ಮೊನ್ನೆ
ಹಾ ಒಳಾಗ ಬ್ದ
ಹ್ಮ್ ಹ್ಮ ಅದ್ ಕೇಳ್ ಮಲ್ಯಗ ಯಾರಾರ್ಗೂ ಸಾವ್ ಬರಕತದ ನೀನ್ ಯಾಕೆ ಬಂದಿಲ್ಲ ಅಂದೆ
ಹೋಮ ಎ ಹಾಸ್ಟೆಲ್ ಹೊಡಗಿಯರು ಹೊಂಟ್ರೇನು
ಹ್ಮ್
ನೀ ರೋಡಿ ಅಂಗಡಿಗೆ ಓತಿರ್ತಾರ ನೋಡೋದೇ
ನಾ ನಮ್ ನಮ್ ನಮ್ ಕಾಲೇಜಾ
ನಮ್ ಕಾಲೇಜ್ ಅಲ್ಲ
ನಮ್ ಕಾಲೇಜ್ ಜರ್ಲಿ ಹೊರಗೆ ಬರಲ್ಲ ಅವು
ಹಾ ನಗಕ್ ಹತನ
ಹ ಎಡುಗ ನೋಡು ನಿಮ್ ಕದ ನಿಮಮ್ಮ ಹಾಸ್ಟೆಲ್ ಮುಂದಾನ ಅಕ್ಕಡೆ ಅದು ಒಂಟ ಸಾಕ್
ಅಂಗಡಿ
ಆ ಕಡೆ ಹಾಸ್ಟೆಲ್ ಕಡೆ ನಿಮ್ಮ ಹಾಸ್ಟೆಲ್ ಕಡೆ ಆದಲ ಆದ
ಹಾ ಹಾ
ಯಾಕ್ ಅಲ್ಲಿ ಮುಚ್ಚೆದಾನ ಅಂಗಡಿಯ
ಅಲ್ಲಿ ಮುಚ್ಚಿರ್ತಾನ
ನಾವೆ ಓಪನ್ ಮಾಡೋಣ್
ಹಾ
ತೆಗ ನನ್ ನೋಡ್
ಗಾಡಿ ಕೊಡ್ತಂತ ತಕೊ ಡೀಸೆಲ್ ಟ್ಯಾಂಕ್ ಇತ್ತ
ಏನು
ಏನ್ ಅಂದ್ರಲ್ಲ
ಏನಿಲ್ಲ ಏನು ಇಲ್ಲ
ಹಲೋ
ಹಾ ಹಲೋ ಕೇಳಲ್ತಾಯೇನೋ
ಈಗ
ಏನು
ಮಳೆ ಬಂತೆನ್ ಅಕಡೆ
ಇಲ್ಲ ಬಂದಿಲ್ಲ
ಎಷ್ಟ್ ಆತು ಒಂದ್
ಎರಡ್ ತಾಸ್ ಮಾಡಿ
ಎರಡು ತಾಸ್ಸ
ಹಾ ಏಯ್ ಏಯ್ ಸಂದೀಪ್
ಕಡೆ ಬಂದಿ ಹೊಲ್ಲ ಇಲ್ಲೆಯ ಶಾಪುರ ಮಳಿ ಆಗದ ಇಲ್ಲಿ ಬಂದಿಲ್ಲ ಅವನು ಈ ಒಂದ್ ಹನಿ ಬಂದ್ ಇಲ್ಲ ಒಂದ್ ಹನಿ ಬಂದಿಲ್ಲ
ಇಲ್ಲಿ ಒಂದ್ ಹನಿ ಬಂದಿಲ್ಲ ಒಂದ್ ಹನಿ ಬಂದಿಲ್ಲ ಅಂದೆ ಮಳೆ
ಹ್ಮ್
ಹೇ ಕೃಷ್ಣ
ಚೇಂಜ್ ಏನ್ ಏನಿಲ್ಲ ಅಬ್ಬೇಡತಾನ
ಹಾ
ಚೈನ್ ಇಲ್ಲಿ ಏನಲ್ಲ ದಬ್ಬಾಳ ತಂದ ಇಲ್ಲ ಬ ಸೈಕಲ್
ಶಂಕರ ವಂದನಾ
ಬಂದಿಲ್ಲ ನಾಳೆ ಬರ್ತಾನನೆ ಯ್ ಆಸ್ಫೋಟ್ ಬಂದ್ ಮಾಡಬಿಡ ಇನ್ ಕಾಲು
ಅವೇ ಏನ್ ಮಾಡಾಕತ್ತಾನ ಹಲೋ
ಮ್ಯಾಚ್ ಮ್ಯಾಚ್ ನೋಡಕದನ್
ಸಂದೀಪ್ ಫೋನ್ನಂಗ ಹಾ
ಗುಟಕ್ ಹೋಗನ್ ಬರ್ಲಿಲ್ಲ ಒಂದಿನ ಬೈಕ್ ಗಿಕ್ ತಗೊಂಡು ಯಕ್ಡ
ಗುಟುಕ್ಕ ಮಳಿ ಬಂದ ಮಕ್ ಬಾಲಿ
ಹಾ ಅದೇ ಮಳಿ ಬಂದದ ಹೋಗನ್ ಬಾ ಚಾಪುರಗೆಲ್ಲ ನೀರು ನೀರ್ ಹರಿತಾವಂತಲ್ಲ ಎಲ್ಲದು
ಹಾ ಇಲ್ಲಂಗಗೆ ಗೊತ್ತಿಲ್ಲ
ಶಾಪರ್ ಕುಡ್ದಾಗ ಎಲ್ಲಿ
ಮ್ಯಾಗ ಇರ್ಬೇಕು ನಾ ಹೋಗಿದ್ದು ಅನ್ಸತೀನಿ
ಹ ಏಷನ್ ಕರ್ಕೊಂಡ್ ದ ಒಂದಿನ ಉಸ್ರುಮ ಒಂದಿನ ಹುಸ್ರ ಮಲ್ಲಯ ನೀ ನಾ ಎಸ ಶ್ಯ ಸಂದೀಪ್ ಶಂಕರೆ ಎಲ್ರೂ
ಹಾ ಹೋ
ರೆಡಿ ಒಂದೈ ರೆಡಿ ಒಂದೈತ ಅದಾನ ನೀವ ಒಂದಐಕ್ತಂಬ
ಭಾನುವಾರ ಅಂಗ್ ಎಪ್ಪಡಸ್ಾವ
ಸಂಡೇವಾಮ ನೆಕ್ಸ್ಟ್ ಸಂಡೆ
ಸಂಡೇ ಹಾ ಸಂಡೆ ಹೋಮ
ಹ್ಮ್
ಶಾಪರ ಮ ತಿಲ್ಲಿ ಮ ಆರ್ದಾಸ ಬ ಹಾ ಹ ಸರಿಬಾ ಬೆಳಿ ಅಂದ
ದ ದಾಂಡೇಲಿ ಹೋಮ
ದಾಂಡೇಲಿಗೆ ಸರ್ರೆ ಕರ್ಕೊಂಡ ಹ್ತಾರ ಸುಮ್ನೆ ಯಾಕೆ ವೇಸ್ಟ್ ಮಣಿಕ್ಕೆ
ಹಾ ಅಂದ್ರೆ ಏನು ಜಿಪ್ ಲೈನು ವಾಟರ್ ಏನ ಮಾಡ್ಸಲ್ಲ ಅಂತೆ
ಮಾಡಸಲ್ ವತ್ತೆ ಅ ಏನ್ ಐತಂದ್ರ ಅವ್ರನಾಗ ಬರ್ತದ
ಹತಾರೆ ಏನ ಆ್ತದೆ ಅಲ್ಲಿ
ಬರದಡ್ಡ ರೈನ್ ಡಾನ್ಸ್ ಬ
ಹಾ ಅದೇ ರೆಸಾರ್ಟ್ ಬುಕ್ ಮಾಡ್ತಾರೆನ ನ ಆತ್ತು
ಬಾಾಪ ಮತ್ತ ಚಕಂಡ ಮಾಡಕ್ಕೆ ತಂದು ಬರಲ್ಲ ತೋದೆ ಬುದುವಾರ
ಪಾರುದೆ
ನ ಕಡ್ಸತ
ಹಲೋ
ಒ
ಬೈಕ್ ಐದೆಲ್ ನಿಮ್ದ ಬೈಕ್ ಆದಲ್ ನಿಮ್ದ ಇಲ್ಲ
ಹ ಹಾ
ಹ
ಹ ಎಷ್ಟ ದೊಡ್ಡದೇವರ ಕೊಡಿತ ಇದಪ್ಪ ಅಂದ್ರ ಒಲ್ನ ಕತ ಸರಿ ಸರಿ ತಗೋಲ್ಲ ಆಮೇಲ್ ಮಾಡತ್ನ
ಸರಿ ನೈಟ್ ಮಾಡ ನೀವ ಒಂದ್ ಮಾಡ
ಹಾರಾಮ್ ಮು ನೀ ಜಸ್ ಮಾಡ